ಏನ್ ಮಗ ರೆಡ್ಡಿ ಏನ್ ಮಾಡ್ತಿದ್ದಿ ಏನ್ ಆರಾಮ
ಆರಾಮ್ ಕಣವ ಏನನ್ ಫೋನ್ ಆಯತಲ್ಲಪ್ಪಾ ಏನ್ ನಮ್ಮನ ಮರ್ಥ ಬಿಟ್ಟಿದೆ ಯ ಹಾ ನಿನ್ ತುಂಬಾ ಮರ್ತ ಬಿಟ್ಟಿದ್ದೆ ನಿಜ್ವಾಗ್ಲೂ
ಏ ಗುರು ಹಂಗೇನಿಲ್ಲ ಗುರು ಸ್ವಲ್ಪ ಮನೇಲಿ ಕೆಲ್ಸ ಆಯತ್ ಗರು ಅದಕ್ಕೆ ಹಂಗಾಗಿ ಫೋನ್ ಹಚ್ಚಕ್ ಆಗಿಲ್ಲ ಸ್ವಲ್ಪ ಹಂಗೆ ಫೋನು ಡಿಸ್ಪ್ಲೇ ಹೋಗಿದ್ ಗುರು ಮೊನ್ನೆ ನಿನ್ನ ಯಾಕಸ್ ಬಂದಿದ ನಾನ
ಏನ ಅಯ್ತು ಎಲ್ಲಿಯಾದ್ರೆ ಫೋನ್ ಇದ್ದೀತ ಅದು
ಹೇ ಗುರು ಬಿದ್ದ್ಬಿಟ್ಟಿತ್ತು ಫೋನ್ ಸ್ವಲ್ಪ ಕೆಲ್ಸ ಮಾಡುವಟ್ಟೆ ಹಂಗೆ
ಹ್ಮ್
ಹಾ ಅದು ಡಿಸ್ಪ್ಲೇ ಹೋಗಿತ್ತು ಹಾಕ್ಸಿದ್ದಿಲ್ಲಾ ಇಷ್ಟ ದಿನ ಸ್ವಲ್ಪ ಅಮೌಂಟ್ನು ಇದ್ದಿಲ್ಲಲ್ಲಾ
ಹೌದಾ ನನ್ನ ಹತ್ರ ಕೇಳ್ಬೇಕು ತಾನೇ ಕೊಡ್ತನಲ್ಲ ಅವಾಗ್ಲೇ ಫೋನ್ ಹಚ್ಚಿದ್ರೆ
ಹೇ ನಂಗ ಫೋನ್ ಇಲ್ಲ ಅಂತ ಹೇಳಗತನಲ್ಲ ಹೆಂಗ್ ಹತ್ಲಿ ಫೋನ್
ಹೌದಾ ಇಲ್ಲ ಬೇರೆಯರ್ ಫೋನ್ ಹತ್ರ ನನ್ ನಂಬರ್ ಇದೇತ ನಿನ್ನ ಹತ್ರ
ನಂಬರ್ ಇದೆ ಗುರು ಫೋನ ಅಲ್ಲಿ ಇದೆ ನಂಬರ್ ಇದು ಇದು ಇಲ್ಲಲ್ಲ ವೈಫ ಬಾಯ್ ಬಟ್ಟಿದ್ರೆ ಫೋ ಹಸ್ಕಿದೆ ನಿನ್ ಏನ
ಹೌದಾ ಅದೇ ಇದ್ರ ಇ ಆದ್ರೆ ಆಗೆನಿಲ್ಲ ಕಷ್ಟ ಅಂತ ಅಂದ್ರೆ ನಾ ಸಹಾಯ ಮಾಡ್ತೇನಪ್ಪ ನನ್ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡ್ತೇನಿ
ನೀಗ ಗೊತ್ತು ಮಗ ನೀನ್ ಗೊತ್ತು ನ ಹೆಂಗಿ ನೀವ ಹೆಂಗಿದೆ ಅಂತ ನನ್ಗೆ
ಹಾ ಅಯ್ತು
ಏನಲ್ಲ ಬಟ್ ನಾನೇ ಕೇಳಿಲ್ಲ ನನ್ ಬಳಿ ನಂಬರ್ನ ಫೋನಲ್ಲಿತ್ತಲ್ಲ ಅದು ಎಲ್ಲ ಡಿಸ್ಪ್ಲೇ ಹೋಗಿ ಅದು ಏನ್ ಮಾಡಾಗತ್ತೆ ಹೊಲ್ಗೆ ನೀರ್ ಕಟ್ತಾ ಇದೆ
ಹ್ಮ್
ಅದು ಅಚಾನಕಾಗಿ ನಾ ನ ಮೇಲೆ ಜೋಬಲ್ಲಿ ಇಟ್ಕೊಂಬಟ್ಟೆ ಫೋನು ನಮ್ಗ್ ಜ್ಞಾ ಹ ಪರಿಜ್ಞಾನನೇ ಇಲ್ಲ ಅದು ಮೇಲೆ ಜೋಬಲ್ ಇಟ್ಟ ಬಂದಿನ ಅಂತ ಆಯ್ತ ಅದು ಹಿಂಗ ಹಿಂಗ್ ಡಕ್ಬಿಟ್ಟೆ ಒಂಬೇಲ್ ಒಂಬೇಲ್ ಐತು ಕಲ್ಲಿಗ್ ಬ ಬಿದ್ದು ಬಿಡ್ತು ಸೀದ ಅದು
ಅಯ್ಯೋ ಅಂದ್ರೆ ಇವಾಗ ಎಷ್ಟು ಬಂತು ಅದ್ರದು ದುಡ್ಡು ಖರ್ಚು
ಹ ಇದು ಅಷ್ಟೇನ್ ಬಂದಿಲ್ಲ ಬಂದ ಒಂದ್ ಎರಡ್ ಮೂರ್ ಸಾವಿರ ಅಷ್ಟೇ
ಎರಡ್ ಮೂರ್ ಯಾವ್ ಫೋನ್ ಅದ ಯಾವ್ದ ಫೋನ್ ಹೆಸ್ರೇನು
ವಿವೋ ವೈ ಟ್ ವೈ ಸೆವೆಂಟಿ ತ್ರೀ
ವಾಯ್ಸ್ ಸೆವೆಂಟಿ ತ್ರೀನಾ
ಹಾ
ಅಯ್ಯ ಫೋನ್ ಅಂದ್ರೆ ನಾ ಇವಾಗ ನನ್ ಬಂದ ನನ್ ಫೋನ್ ಅಂದ್ಮೇಲೆ ಫೋನ್ ಅಲ್ಲೇ ನಮ್ಮ ಅಣ್ಣ ಒಬ್ರು ಇದ್ದಾರೆ ಅವರೇ ರಿಪೇರಿ ಮಾಡೋದೆಲ್ಲ ಅದ್ರ ನಮ್ಮ ಮೊಬೈಲ್ ರಿಪೇರಿ
ಆ
ನಮ್ಮ ಅಣ್ಣ ಇದ್ದಾರ ಒಬ್ರು
ಹಾ
ಅವ್ರೇ ಫೋನ್ ರಿಪೇರ್ ಮಾಡ್ತ್ ರಲ್ಲಾ
ಹೌದಾ ಎಲ್ಲಿಗುರು ಹೇಳ್ಬೇಕು ಇಲ್ಲ ಮೊದ್ಲೆೇ
ಗುಲ್ಬರ್ಗದಲ್ಲಿ ಒಂದು ದುಖಾನ್ ಇದೆ
ಹಾ
ಮತ್ತತ್ ನಾನ್ ನೆನಪೆ ಅಲ್ಲ ನೀನ್ ಫೋನೇ ಹಚ್ಚಿಲ್ಲ ನೀನ್ ಈ ತರ ಕೇಳಿದ ಅಂದ್ರೆ ನಾನನ್ ಹೇಳ್ತಿದ್ದೆ ಅಂದ್ರೆ ಮೂರ್ ಸಾವಿರ ಅಂದ್ರೆ ಒಂದು ಎರಡ್ ಸಾವಿರ ಅಲ್ಕಂದ್ರೆ ಒಂದು ಹದಿನೈದು ನೂರು ಅಲ್ಲಿ ಹಾಕ್ಸ್ ಕೊಡ್ತ ತಿರ್ಗ ನಾನು ಫ್ರೀಯಾಗಿ
ಹ್ಮ್ ಹೇಳ್ಬೇಕಿಲ್ೋ ಮಗ ನೀ ಈಗ ಹೇಳ್ತಿದಿಯಪ್ಪಾ ಎಲ್ಲಾತ ಮೊದ್ಲಾದ್ರರು ಹೇಳ್ಬೇಕಿಿಲ್ಲ ಹಿಂಗ ಏನಾದ್ರು ಒಂದು ಮಗ ನಮ್ಮ ಅಣ್ಣಂದು ನಮ್ಮ ಅಣ್ಣಂದು ಮೊಬೈಲ್ ಸೆಂಟರ್ ಇದೆ ಏಳ್ಬೇಕಲೋ ಗುರು ನೀನು
ಇಲ್ಲ ಹೇಳ್ತಿದೆ ಅವವಾಗ ನೀ ಇವಾಗ ಕೇಳಿದೆಲ್ಲ ನಾನು ಅವವಾಗಲೇ. ನಾ ಎಲ್ಲಾ ನಮ್ಮ್ ಅಣ್ಣ ಹೇಳಿದ್ರು ಎಲ್ಲರಿ ಹೇಳಪ್ಪಾ ನಮ್ದೇ ಶಾಪ್ ಇ ಅಂತ ಹೇಳಂತ ಎಲ್ರಿ ಹೇಳಿದ್ರು
ಮತ್ತೆ ಹೇಳ್ಬೇಕ ಅಲ್ವ ಗುರು ನೀನು ಇವಾಗೇಳ್ತಿದೀಯ ನೋಡಿ ಎಲ್ಲಾ ಮಾಡ್ಸಕೊಂಡಬಂದ್ ಮೇಲೆ ಫೋನು
ಇಲ್ಲ ಅದು ನನ್ಗೆ ಇವಾಗ ಗಓತ್ತಾಯ್ತ ನೀ ಹೇಳಿದೆಲ್ಲ ಫೋನ್ ಇರ್ತಾರ ಅಂತ ಅಂದಲ್ಲ
ಹೌದೌದು ನಿನ್ಗುನು ನೆನ್ಪಿಲ್ಲ ಏನೋ ಮೇ ಬಿ
ನನಗೆ ನೆನಪಿಲ್ಲ ಅದಕ್ಕೆ ಇವಾಗ ಗೊತ್ತ ಆಯ್ತ ಅಯ್ಯೋ ಬಸ್ಂದ ಫೋನ್ ನಂತ ಅಂದೇ ಇವಾಗ ಅಂದಲ್ಲೇನು ಅಯ್ಯೋ ನಮ್ ಮಣ್ಣನ ಇದ್ನಪ್ಪಾ ಸುಮನೆ ಬೇರೆ ಹತ್ರ ಮಾಡಸ್ಕೊಂಡ ಬಂದಲ್ ಜಾಸ್ತಿ ತಗೊಂಡ್ದು ದುಡ್ಡು ಎಷ್ಟು ತಗೊಂಡ ಅವನು
ಜಾಸ್ತಿ ತಗೊಂದ ಗುರು ಚೆನ್ನಾಗಿ ಹಾಕಿಲ್ಲ ಡಿಸ್ಪ್ಲೇ
ಹೌದು ಎಷ್ಟೊಂತಗೋದಿನೊವನು
ಹ ಮೂರು ಸಾವಿರ ಮೂರವರೆ ಸಾವಿರ ತಗೊಂದನೆ ಅದು ಆಕೇನ ಡಿಸ್ಪ್ಲೇ ಇವಾಗಂದ್ರು ಅದು ಆ ಫ್ರಂಟ್ ಫಿಂಗರ್ ಇತ್ತು ಗುರು ಆ ಫಿಂಗ್ ಫಿಂಗರ್ ಬರ್ತಿಲ್ಲ ಈಗ ಫಿಂಗರ್ ಅಂತ ಹಾಕ್ ಹೌನ ಅದು
ಹ್ಮ್ ಹ್ಮ್
ಒಂದ್ ದಿನ ಬಂತು ಇವಾಗ ಬರ್ತಾನೆ ಇಲ್ಲ ಫಿಂಗರ್
ಯಾಕ್ ಬರ್ತಲ್ಲ ರಿಟರ್ನ್ ಏನಾದ್ರು ಹೇಳಿದ್ನ ಎಕ್ಸ್ಚೇಂಜ್ಗೆನು
ಏನು ಹೇಳಿದಂಗೆ ಗೊತ್ತಿಲ್ಲ ಗುರು ಅಷ್ಟೇ ತಿಂಗಾರ ಬರುತ್ತೆ ಮುಂದೆ ಫಿಂಗರ್ ಇತ್ತಲ್ಲ ನನ್ ಫೋನ್ಗೆ ಫಿಂಗರ್ ಬರುತ್ತೆ ಅಂತಾನೇ ಹಾಕ್ಸ್ಕೊಂಡೀನಿ ಒಂದ್ ದಿನ ಬಂದಿದೆ ಪಿಂಗರ್ ಚಲೋ ಮತ್ತೆ ನೆಕ್ಸ್ಟ್ ಡೇ ಹ ಆಫ್ಟರ್ನೂನ್ ಬಂದ್ ಬರ್ತಾನೆ ಇಲ್ಲ ಫಿಂಗರ್ ತಂದಾನೆ ಆಟೋಮೆಟಿಿಗೆ ಹೋಗ್ಬಿಟ್ಟಿದ್ದ
ಅಂದ್ರೆ ಇವಾಗ ಎಕ್ಸ್ಚೇಂಜ್ ಮಾಡಲ್ಲ ಅವ್ರು ಏನು ಹೇಳಿಲ್ವ ನನ್ಗೆ ಈ ತರ ಎಕ್ಸ್ಚೇಂಜ್ ಮಾಡ್ಬಹುದು ಅಂತ
ಅವನ್ಗೆ ಫೋನ್ ಹಚ್ಚಿನ ಈಗ ನೋಡಮ ತಂಬಾಪ ಏನ ಆಾಗಿದೆ ಅಂತ ನೋಡ್ತನ್ ಅಂತ ಹೇಳೇನಾ
ಹ್ಮ್
ಹ್ಮ್ ಒಯ್ಬೇಕು ಮತ್ತೆ ನಾಳೆ ಒಯ್ಬೇಕು ಇಾಗ ಫೋನ್ ಈ ಸ್ವಲ್ಪ ಇವತ್ ಬಸಿ ಇದ್ದೆ ಸ್ವಲ್ಪ ಹೂೋಗಕ್ ಆಾಗಿಲ್ಲ ಹೊಲ್ಕ್ ಹೋಗಿದ್ದಲ್ಲ
ಹ್ಮ್ ಹ್ಮ್
ಹ್ಮ್ ನಾಳೆ ಹೋಗ್ಬೇಕು ಒಂದ ಬರ್ೆ
ಹ ಹೌದಾ
ಹ್ಮ್
ಹ್ಮ್
ಲ್ ಆಕದರು ನಡತತ್ ಗೂರು ಚಲೋ ಅಣ್ಣನೇ ಇದ್ದ ಹೆಂಗಾದ್ರರು ಪರಿಚಯನ ಇದ್ದ
ಹ್ಮ ರಿಜಿನಲ್ ಜ ಕಪಿಜ ಕಪಿ ಇದ ನಾವು ಡುೂಪ್ಲಿಕೇಟ್ ಕಾಪಿ ಎಲ್ಲ ಹಾಕೋದಿಲ್ಲ ಅಂದ್ರೆ ಎರಡ್ ತರ ಇರೋದು ಅದರಲ್ಲಿ ಕ್ಲಿಟಿ ಒ ಡುಪ್ಲಿಕೇಟ್ ಕಾಪ ಅಂತ ಇತೆ ಒಂದುರ್ಜಿನಲ್ ಇರು್ದೆ
ಹೌದೌದ ಹೌದು
ಅವ್ರ ಜನ ಇದೇ ತರ ಮೋಸ ಮಾಡ್ತಾರೆ ಯಾವಾಗ ಕೂಡ ಜ ಚಾಣಕ್ಯತನದಿಂದ ಯಾವ್ದ ಒ ತಾವಂದು ತಗಲಿಕ್ಕೆ ಚೆನ್ನಾಗಿ ನೋಡಿ ಇರೋದು ತಗೋಬೇಕು
ಹ ಹಡುರು ನಾನು ಹಿಂಗೆ ಸುಮ್ ಹೋಗಿದ್ನಲ್ಲ ಚಾಲ್ಪುರ್ಗೆ ಯಾರು ಪರಿಚಯ ಎಲ್ಲ ಅಷ್ಟು ಬಟ್ ಒಂದ್ ಅಂಗಡಿ ಇತ್ತು ಅದನು ಅಷ್ಟಕ್ಕಷ್ಟೇ ಪರಿಚಯದು ಅವಾಗವಾಗ ಸುಮ್ ನಾನು ಹಓದಂಗ ಹೋದ ಹಾಕ್ತೀನಿ ತ ತುಪ್ಪ ಚಲೋ ಅದೇ ಅಂದ ಇವಾಗ ಅಂದ್ರ ನೋಡಿ ಹಿಂಗ್ ಮಾಡಿಟ್ಟಾನೆ ಡಿಸ್ಪ್ಲೇದು ಏನ್ ಮಾಡ್ಬೇಕಂತ ಗೊತ್ತಾಗತಿಲ್ಲ ಮತ್ತೆ ತೆಗದಾಗಕ್ಬೇಕಂದ್ರೆ ಮತ್ತೆ ಅಮೌಂಟ ಇತ
ಅಂದ್ರೆ ಅವ್ನ ಅದ್ರ ಅದಕ್ಕೇನು ಇವಾಗ ಎಕ್ಸ್ಚೇಂಜ್ ಮಾಡ್ತಾನ ಹೋಗುವ ನೀವು ಎರಡು ದಿನ ಮಂದಿದ್ದೆ ಅಂತ ೆಾಕ್ಸಧಂದು
ಎಕ್ಸ್ಚೇಂಜ್ ಮಾಡ್ಬೋದಾ ಅದು
ಹಾ ಮತ್ತತ್ ಅವ್ ನೀ ಕೇಳಬೇಕ ಮೊದ್ ಅ್ರ ಏನಾದ್ರು ಇ ವಾರಂಟಿ ಅದ ಏನಾದ್ರೂ ಇ ಅಂತೇಳ್ಬೇಕಕ್ತಾನೆ
ಅವನ್ ಕೇಳಿದ್ದೀನಿ ವ್ಯಾರಂಟಿ ಇದೀ ಸಿಕ್ಸ್ ಮಂತ್ ವ್ಯಾರಂಟಿ ಹೇಳಿದ ನಾನ ಬರ್ ನಿಿದ್ದ ನೋಡಿದ್ರೆ ಒಂದೇ ದಿನಗೆ ಹೋಗಿದೆ
ಹೌದಾ
ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ
ಹ್ಮ್
ಹಾ
ನೋಡು ಅಂದ್ರೆ ಇವ ಹೋಗುವ ನಾಳೆ ಹೋಗವನ ಹತ್ರ ಈ ತರ ಆಗಿದೆ ಅಂತ ಹೇಳು ನೋಣೋ ಏನ ಅಂತ ಇಲ್ಲಪ್ಪ ಎಕ್ಸೆಜ ಇಲ್ಲ ಅಂದ್ರೆಂದ್ ಮೇ ಏನಾದ್ರುಕ್ಸೆಜ ತಗ್ ಬರುತ್ತೆ
ಎಕ್ಸ್ಚೇಂಜ್ ಯಾಕೆ ಇರ್ತ ಇಲ್ಲ ಅಂತ ಹೇಳಲ್ಲ ಎಕ್ಸ್ಚೇಂಜ್ ಇರ್ತ ಅಂತ ಹೇಳಿದ ಏನನ್ ಆಯ್ತಾರ ಮತ್ತೆ ನಿನ್ ಬಲ್ಲೆ ಬರ್ತನ ಅಂತ ಹೇಳಿದ ಹಾ ಬಾ ಬಾ ಬಾ ಬಾ ಹೇಳಿದ ನಾನು ಇಲ್ಲ ಅಂದ್ರೆ ಅವನಗ ಏನಿಿಲ್ಲ ಅವನಿಗೆ ಡದ್ ಬಿಡ ಹೋಗಿ ನೀನು ಬಾ ಮಧಿನ ನಾಳೆ
ಇಲ್ಲ ಒಡೇದೇನ್ ಬೇಕಾಗಿಲ್ಲಾ ಗ್ರಾಹಕರ ಹ ೋ ಗ್ರಾಹಕ ಅಂದ್ರೆ ನಾವು ನಮ್ದ್ ಏನ್ ಹಾಕ್ಕಿದ್ಯೋ ಗ್ರಾಹಕರ ಆಾಗಿಿ ಆ ತರ ನಾವ್ ಕೇಳೋಣ ಮಾಹಿತಿ
ಮತ್ತೆ ಇಲ್ಲ ಇಲ್ಲ ಅನ್ನಂದ್ರ ಇವಾಗ ಹೆಂಗ್ ಮಾಡ್ತಿ ಮತೇ
ಇಲ್ಲ ಅಂದನಂದ್ರ ನಾವ ಏನ್ ಆಕ್ಷನ್ ತಗೋಬೇಕು ನಮ್ ಗ್ರಾಹಕರ ಹಕ್ಕು ಏನಿದೆ ಅದರ ಬಗ್ಗೆ ನಾವು ಅದರ ಬಗ್ಗೆ ಕಂಪ್ಲೇಂಟ್ ಮಾಡೋಣ
ಹಂಗಂದ್ಯ್
ಹ್ಮ್ ಅದರ ಬಗ್ಗೆ ಕಂಪೇಲೆಂಟ್ ಮಾಡ ನೀ ಏನ್ ಟೆನ್ಷನ್ ತಗೋಕ್ ಹೋಗಬಾಡ ಅದ್ರ ಬಗ್ಗೆ ಅವ್ನ್ ಯಾವ ತರ ದುಡ್ಡ ಇಸಕೂಂದಾನೆ ಅದೇ ತರ ಬೇರೆದಾಗ ಕೊಡ್ತಾನ ನಿನಗು
ಹೌದಾ
ಗ್ರಾಹಕರ್ ಮೇಲೆ ನಾವ್ ಆಕ್ಷನ್ ತಗೊಂದಿವ್ ಅಂದ್ರ ಅವ್ನಗ ಗೊತ್ತಾಗುತ್ ಆಮೇಲ್ ಯಾವತರ ಇನ್ನೂಂದ್ ಜನರಿಗೆ ಮೋಸ ಮಾಡಬಾರದ ಅಂತ್ ಗೊತ್ತಾಗುತ್ತೆ ಅವ್ನಿಗ
ಮತ್ತೇನ್ ಗುರು ರೆಡ್ಡಿ ಎಲ್ಲಿಗೆ ಮಗ ಏನು ಕಾಣ್ತಾನೆ ಇಲ್ಲ ಊರಲ್ಲಿ
ಅಯ್ಯೋ ಅದು ನಮ್ದೇ ಒಂದು ಒಂದ್ ಎಕರೆ ಜಮ ಒಂದ್ ಎರಡ್ ಎಕರೆ ಜಮೀನ್ ಇದೆಲ್ವಾ ಹ ಎರಡ್ ಎಕರೆ ಜಮೀನಲ್ಲಿ ಹಳ್ಳ ತೊಡ್ತಾ ಇದೀವಿ
ಹ್ಮ್
ಹಳ್ಳ ತೋಡಿ ಅದ್ರಲ್ಲಿ ನೀರ್ ಹಾಕ್ತಾ ಇದೀವಿ ಹಳ್ಳಕ್ಕೆ
ಎಲ್ಲಿ ಹಳ್ಳ ಎಲ್ಲಿ ಇವಾಗಾ
ಹ ಕೃಷಿಹೊಂಡ ಅಂತಾರಲ್ಲ ಹ ಹೊಲದ್ ಪಕ್ಕಾನೇ ಒಂದ್ ಹಳ್ಳ ಇದೇ ಹಳ್ಳದ್ ಮುಖಾಂತರ ನಮ್ ಕೃಷಿ ಹೊಂಡ ತೋಡ್ತಾ ಇದಿವಿ ಇವಾಗ ಹ್ಮ್ ನಾ ಕೃಷಿ ಹೊಂಡಕ್ಕೆೆ ನೀರ್ ಹಾಸ್ತಾ ಇದ್ದೀವಿ
ಹೌದಾ
ಹ್ಮ್ ನೀರ ಹಾಕ್ಸಿ ಅದ್ರಲ್ಲಿ ಏನೋ ಒಂದು ಮೀನಿನ ಮೀನುಗಾರಿಕೆ ಮಾಡ್ಬೇಕು ಅಂತ ಒಂದು ಯೋಜನೆ ಇದೆ.
ಅದು ಹೆಂಗೆ ಈಗ ಕೃಷಿಹೊಂಡಾಯನ್. ಸಿಂಪಲ್ ಆಗಿ ದೊಡ್ಡದೇ ಹೊಡಿತರಿ ಅದ್ ದೊಡ್ಡದೇ.
ಮಾಡ್ತಾ ಇದ್ದೀನಿ.
ಹಂಗಂದ್ರೆ ನಾ ಅಂದ್ರೆ ನಡಿತದ ಬುಡು ಕೃಷಿ ಹೋಂಡ ಹೆಂಗ ಮಾಡತಿ ಅಷ್ಟೇ.
ಹ್ಮ್ ಒಂದ್ ಎಕರೆ ಮಾಡ್ತಾ ಇದೀನಿ ಅದ್ರಲ್ಲಿ ಏನಾಗುತ್ತೆ ನೋಡ್ಬೇಕು.
ನೀರೆಲ್ಲಿಂದ ತರ್ತೀಯ್
ನೀರ್ ಅದೇ ಒಂದ್ ಮೇಲ್ಗಡೆ ಒಂದ್ ಹಳ್ಳ ಇರುತ್ತೆ ನಮ್ಮ ಹೊಲ್ದ್ ಮೇಲ್ ಗಡೆ. ಹಾ ಹಳ್ಳದ ನೀರನ್ ಅದಕ್ ಆರಸ್ತೀನಿ.
ಕಂಟಿನ್ಯೂಸ್ ಆಗಿ ಬರುತ್ತಾ.
ಹ ಬರುತ್ತೆ ಕಂಟಿನ್ಯೂ ಆಗಿ ಬರುತ್ತೆ ಚಳೆ ಮಳೆಗಾಲ ಯಾವಾಗ್ಲೂ ನೀರು ಅರಿಯುತ್ತೆ ಅಲ್ಲಿ.
ಮತ್ತೆ ಈ ಇವಾಗಾ ಇವಾಗ ಸಮ್ಮರ್ ಸೀಸನ್ ಅಂತೇಳ ಮಳೆ ಬರಲ್ಲ್ ಅಲ್ಲ ಜಾಸ್ತಿ
ಸಮ್ಮರ ಅಲ್ಲಿ ಕೂಡ ಮಳೆ ಬರುತ್ತೆ ನೀರ್ ಇರ್ತ್ತೆ ಏನೀ ಯಾವಾಗ್ಲೂ ನೀರ್ ಇರುತ್ತೆ ಅಲ್ಲಿ ಹ ಅಲ್ಲಿ ಇರುತ್ತೆ ನೀರು ಯಾವಾಗ್ಲೂ ಇರುತ್ತೆ ನೀರಲ್ಲಿ. ನೀರ್ ಯಾವಾಗ್ಲೂ ಇರ್ತಲ್ಲಿ ಅಲೋ.
ನೀರ ಇರುತ್ತೆ
ಹಾ ನೀ.. ಯಾವಾಗ್ಲೂ ಇರುತ್ತ ಅಲ್ಲಿ ಅದಕ್ಕೆ ಆ ತರ ಅದು ನೀರ್ ಬಿಟ್ಟಗೇಸಿ ಮೀನು ಸಾಕಾಣಿಕೆ ಮಾಡ್ಬೇಕು ಅಂತ ನಂದ ಯೋಜನೆ ಇದೆ.
ಹ್ಮ ಹ್ಮ್.
ಅದಕ್ಕೆ ಮೀನ್ ಸಾಕಾಣಿಕ ಮಾಡಿ ಏನೋ ಒಂದ್ ಬಿಸ್ನೆಸ್ ಮಾಡ್ಬೇಕು ಅಂತ ನಾನು ಮಾಡ್ತಾ ಇದೀನಿ. ಅದ ಏನ್ ಆಗುತ್ತೆನ್ ಸಕ್ಸಸ್ ಆಗುತ್ತೋ ಏನ್ ಫೇಲ್ ಆಗುತ್ತೋ ಒಂದು ಗೊತ್ತಾಗತ್ತ ಇಲ್ಲ.
ಹೇಳಪ್ಪಾ ನಮ್ದ ಏನಾದ್ರು ಹೆಲ್ಪ್ ಬೇಕಿದ್ರೆ ನಾವು ಬರ್ತೀನಿ.
ಅಂದ್ರೆ ಇವಾಗೇನು ಸಹಾಯ ಬೇಕಾಗಿಲ್ಲ ನನ್ಗ ಯಾವಗ ಸಹಾಯ ಬೇಕು ಅನ್ಸುತ್ತೆ ಅವಾಗ ನಾನ್ ನಿಮಗೆ. ಕೇಳ್ತೀನಿ ದಯವಿಟ್ಟು ಇಲ್ಲ ಅಂತ ಅನ್ಬಡ್ತಪ್ಪಾ ನೀನು.
ಇಲ್ಲ ಗುರು ಕೊಡ್ತ ಯಾವಾಗಾದರು ಬರ್ತೀನಿ ಗುರು ನೀನ್ ಎಂತ ಸಿಚುವೇೇಶನ್ ಆದ್ರೂ ಕರೀ. ರಾತ್ರಿ ಎರಡು ಗಂಟೆಗೆ ಮೂರ್ ಗಂಟೆಗೆ ಕರಿ ಬರ್ತೇನೆ ಆಯ್ತಾ.
ಇಷ್ಟೊಂದ್ ಹೇಳಿದಲ್ಲ ಸಾಕಪ್ಪ ಎಷ್ಟೇ ನೀನ್ ಹೇಳಿದಲ್ ನನ್ಗೆ. ಹ್ಮ್ ಹೇಳಿದೆಲ್ಲ ಇಷ್ಟೇ ಸಾಕ್ ನನ್ಗೆ.
ಊಟ ಗುರು ಊಟ ಮಾಡಿದ್ಯಾ ಎಲ್ಲ ಇಲ್ಲ.
ಹ್ಮ ಇನ್ನ ಇಲ್ಲ ಮಾಡ್ಬೇಕು ನೀನು.
ಹಲೋ
ಹ್ಮ ಸರಿ ಮತ್ತೆ ಮಾಡತನ ನಿನ್ಗೆ.
ಹಲೋ
ಮತ್ತೆ ಫೋನ್ ಮಾಡ್ಲ ಆಮೇಲೆ.
ಹಲೋ
ಫೋನ್ ಬರ್ತಿದೆ ಆಮೇಲೆ ಕಾಲ್ ಮಾಡಲಾ?
ಹಾ ಸರಿ ಸರಿ.